ಹ್ಮ್ ಹೋಗಿದೆ ಹೊರಗ. ಹಲೋ
ಹ ಸ್ಪೀಕರ ಇಲ್ ಮಾಡಮ್ಮ ಆತರದ್ಯಾ.
ಹ ಆಕಿಯೆ
ಮಹೇಶ್ ಅಣ್ಣಾಗೆ ಕಳ್ಸ ಕಿವುಗ್ ಒಂದ್ ಹೋಗ್ಲಿ ಯಾಕ್ ಹೋಗಲ್ಲ ಸುಸ್ತ ಆಗಲ್ಲ. ನೋಡಿ ಹೋಗ್ಲೇ ನಾಯಿ.
ಹೋಗಲ್ಲ.
ಯಾಕಾ.
ಸುಮ್.
ಮಲಮ್ಮಕ ಹ್ಮ ಹೊಂಟದ. ಯಾ ಹೋಗ್ಯದ ಹೌದ ಒಂದ ಐದ್ ಸಾವ್ರ. ಹೋಗ್ ಅಕಡ್ ಹಸ್ಸು ಆಗ್ಯದ ಸಪ್ಪಂದ ಕಾರ್ ನೋಡ್ಬೇಕಂತ. ಮತ್ ಏನಾರ ಮಾಡ್ಬೇಕಿಲ್ಲ ಅಡಗಿ ದಿನ್ನ ಅಡಗಿ ಮಾಡಕ್ ಬ್ಯಾಸರ ಬರ್ ನನಗ ಅದಕ್ಕೆ ಅವ್ವ ಮಾಡ್ಲ ಅಂತ್ ಮುಟ್ಕೊಂತಿನಿ ನೋಡ್. ಏಪ್ಪುಳ್ ಸಂಜಿ ತನ ಡ್ಯಟಿ ಮಾಡದ ಒಂದ್ ಇಲ್ ಬಂದ್ ಮಾಡ್ಬೇಕಂದ್ರೆ ಈವಾಗ ಪುಳಿಯೋಗರೆ ಮಾಡ ಹೋಗ. ಪ್ಲೀಸ್. ನಾ ವಲ್ಲ
ಅ ಕಲಿಸ್ ತೆಗಿರೊ
ನನಗ್ ಹುರ್ಯಾಕ್ ಬರಲ್ ಅವ್ ಚುಕ್ಕಿಗ್ ಹೇಳ್. ಚುಕ್ಕಿಗ್ ಹೇಳ್ ನಮ್ಮ್ ಮೈಷಣ ಕೊಡಗತಿ
ಮಾತಾಡ ಅಂತ ಹೇಳ ಮಹೇಶ ಅಣ್ಣಾಗ ಚುಕ್ಕಿ ಮಾತಾಡ್ತಾಳ ಅಂತ ಹೇಳ.
ಮ್ಯೂಸಿಕ್ ಡೈರೆಕ್ಟರ್ ಕಾಯ. ಮಲ್ಲಕ್ ಮಾತ್ ಆಡ್ತಾಳ ಅಂತ್ ನೀನ್ ಗುಡ. ಹಲೋ.
ಹಓ ಮತ್ತ ಮತ್ತಿಟ್ ಮಾಡಿಲ್ ಅಂದ್ರ ವೇಸ್ಟ್ ಆತದ ನೋಡ್ ಹಲೋ.
ಹಲೋ
ಹಲೋ.
ಹಲೋ
ಹ್ಮ ಹೇಳ
ಯಾರ ನೀವು.
ಮನಷ್ಯರು.
ಮನುಷ್ಯರ್ ಹೆಸರು ಹೇಳ್ರಿ.
ಒಡ್ರಮ್ಮ ಇರಲ್ರಿ ಒಡ್ರಮ ಮಾತಾಡಕ್ ಬರ್ಲ.
ಹೇಳು ಸಾಯಿ
ಕನ್ನಡ ಸಾಯಿ
ಟು ಮಿನಿಟ್ಸ್.
ಮತ್ತೆ ಇನೇನು.
ಏನ್ಮಾಡಿದ್ಣ.
ಹ ಒಟ್ಟಿ ಪಲ್ಯ
ಹಾ .
ಸಾರ್ ಮಾಡೀನಿ ಬಾ ಉಣ್ಣು.
ಮತ್ತೆ ನನಗ
ಬಾ ಅಂದೇ.
ಯಾವ ಪಲ್ಯ ಮಾಡಿದ್ದ್.
ಹ
ಯಾವ ಪಲ್ಯ ಮಾಡಿದಿ.
ಯಾವ್ದೋ ಒಂದು ಮಾಡನೀ.
ಅಯ್ಯೋ ಯಾವ್ದ ಒಂದು ಅಂದ್ರ.
ಅವರೆಕಾಯಿ.
ಉಳ್ಳಾಗಡ್ಡಿ ಪಲ್ಯ.
ಹ್ಮ್
ಉಳ್ಳಾಗಡ್ಡಿ ಪಲ್ಲ ಉಣರ್ಲ್ಲವು.
ನಾ ಯಾವ್ದ ಪಲ್ಯ ಉಣ್ಣಲ್ಲ ಬರೀ ಅನ್ನ ಸರ್ ಉಂತಿ.
ಹ .
ಎಲ್ಲಿದೆ ಮಹೇಶಣ್ಣ.
ಅ
ಹಲೋ
ಹಾ.
ಹಲೋ
ಹ್ಮ್,
ಹಲೋ, ಹಲೋ
ಂದಟ ಹಾ ಆ ಹಸೋಲ್ಲೇ ಹಸುವಾಗಿಲ್ಲ ಅನ್ನ ಉಣ್ತೀನಿ. ನ ಎಲ್ಲಸಲ್ಲ
ಹಲೋ,
ಅ ಅ ಅ ಹ
ನಿಮ್ಮ ಊರ್ ಯಾವ್ದುಬ
ಹರಳ
ನಿಮ್ಮೂರ ಯಾವ್ದ್ ಮಹೇಶಣ್ಣ?, ಬೇಲೂರು
ಉ
ಹ್
ಇವು ಯವ
ಮಹೇಶಣ್ಣನಿಮ್ಮೂರ ಯಾವ್ದು? ಹಲೋ, ತರ್ಸ
ಕಾವ ಮ
ಓಹೋ, ಹೇಳ್ಸಾಯಿ ್ರೈನಿಂಗ್ ಔಟ್ಸ್ ನಾ ಚುಕ್ಕಿ ಕಾದ ಸಾಯಿ
ಆ ಬಿ ಅ ಆ ಗಂಡೆ ಹುಟ್ಟಿಲ್ಲಾ
ಹ ಬೆಂದಲ್ಲ
ಹ ಅವನು ಚಾಣುಕ್ಯನ ಛಲದವನು ಈ ದುರ್ಗಟ್ಟ ಖುಷಿಯವನು ಹಾವಿನ ದ್ವೇಷ ನೂರು ವರ್ಷ ಹಾವಿನ ದ್ವೇಷ ಹನ್ನೆರಡು ವರ್ಷ ನನ್ನ ರೋಷನೂರು ವರ್ಷ
ಹ
ನೂರು ವರ್ಷ ಹಾವಿನ ದ್ವೇಷ ಹನ್ನೆರಡು ವರ್ಷ